ಹಲೋ ಕೆಳ್ಸದೆ ಸೌಂಡು
ಹಾ ಕೇೇಳಸ್ತಾ ಇ್ದೆ ನನ್ ಕೇೇಳಸ್ತಾ ಇದ್ದೇನಾ
ಕ್ಲಿಯರ್ ಕಿಸ್ತದೆ ಇಲ್ಲ ಬ್ಯಾಕ್ ಗ್ರೌಂಡ್ ಏ ಸೌಂಡ್ ಕೇಳಿಸತ ಇದೆ
ಹ ಬ್ಯಾಗ್ರೌಂಡ್ ಅಲ್ಲಿ ಸ್ವಲ್ಪ ಗಾಳಿದ ಬರ್ತಾ ಇದೆ
ಮತ್ತೆ ಏನ್ದ ಸಮಾಚಾರ ಏನ ಸಂಸಾರ
ಏನ ಇಲ್ಲ ನೀವು
ನಮ್ದೇಏನಿಲ್ಲಪ್ಪ ಊಟ ಆಯ್ತಾ
ಊಟ ಆಯ್ತ ಜಷ್ಟಟ್ ನಿಮ್ದು ಏನು ಊಟ ಮಾಡಿದ್ರಿ
ಇವತ್ತಾ
ಹಾ
ಇವತ್ತ ಇಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಹೋಗಿದ್ದೀವಿ
ಹಾ
ಹ ಒಂದು್ ಪೆರಿ ಪೆರಿ ಚಿಕನ್ ಒಂದ ಚಿಕನ್ ತಂದೂರಿ
ಹಾ
ನಿಮ್ದು
ನಾನನ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ವೆಜ್ ಇದ್ದೀನಿ
ಹ್ಮ್ ಹ್ಮ್ ಹ್ಮ್ ಹೌ
ಇವತ್ ಮನೇಲಿ ಸ್ವಲ್ಪ ಫಂಕ್ಷನ್ ಇತ್ತ ಅಂತ ಸ್ಪೆಷಲ್ಸ್ ಡಿಶಸ್ ಮಾಡಿದ್ರು
ಹ್ಮ್
ನೀಡ್ತದೆಲ್ಲ ಒಬ್ಬಟ್ಟು ಅದೆಲ್ಲ ಮಾಡಿದ್ರು
ಹ್ಮ್ ಹ್ಮ್ ಹ್ಮ್
ಚಿದ್ದ
ಮತ್ತೆ ನಿಮ್ಮ ಊರು ಯಾವದು
ಒ್ದ ಬೆಂಗಳೂರು
ಬೆಂಗಗಳೂರು
ಹಾ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಬೆಂಗ್ಗಳೂರಲ್ಲಿ ಎಲ್ಲಿ ಎಲ್ಲಿರೋದು.
ಹ ಟಿನ್ ಫ್ಯಾಕ್ಟ್ರಿ.
ಕಬ್ಬುರ್ ಫ್ಯಾಕ್ಟರಿ.
ಟಿನ್ ಟಿನ್ ಫ್ಯಾಕ್ಟ್ರಿ ಅಂತ ಇದೆ ಅಲ್ಲಿ.
ಅ ಫ್ಯಾಕ್ಟರಿ ಒಳಗಗೆ ಇರದು ನೀವು
ಅಂದ್ರೆ ಏರೆ ಹೆಸ್ರೇ ಟಿನ್ ಫ್ಯಾಕ್ಟ್ರಿ ಅಂತ ಇದೇ ರಿ.
ಹದಾ ನಮ್ಗೆ ಎಷ್ಟೊಂದು ಗೊತ್ತಿಲ್ಲಪ್ಪ ಬೆಂಗ್ಳೂರಲ್ಲಿ.
ಬಂದಿಲ್ವಾ ನೀವ ಯಾವಾಗ್ಲೂ ಬೆಂಗ್ಗಳೂರ್ಗೆ.
ಬಂದಿದ್ದೀನಿ ಬಟ್ ಅಷ್ಟೊಂದೇ ಏನ್ ಗೊತ್ತಿಲ್ಲ.
ಹೌದಾ ನಿಮ್ದ ಯಾವೂರು.
ನಮ್ದು ಇದು ಇಲ್ಲಿ ಕುರು ಗೊತ್ತ.
ಆ.
ಕೂರ್ಗ್.
ಕೂರ್ಗ.
ಹ ಚಿಕ್ಕೂರ್ಗ ಹತ್ರ ಪೂನಂಪೇಟೆ ಅಂತ ಇದೇ.
ಏನ್ರೀ ಟೂರಿಸ್ಟ್ ಪ್ಲೇಸ್ ಅಲ್ಲಿದ್ದೀರಾ.
ಯಾವ ಟೂರಿಸ್ಟ್ ಪ್ಲೇಸ್ ಅಪ್ಪ ನಿಮ್ಗೆ ಟೂರಿಸ್ಟ್ ಪ್ಲೇಸ್ ನಮ್ಗೆಲ್ಲಾ ಡೈಲಿ.
ಪ್ಲೇಸ್ ನಿಮಗೆ.
ಹ್ಮ್.
ಹ್ಮ.
ನಿಮ್ಮಲ್ಲ ಎಲ್ಲ ಬೆಂಗ್ಗಳೂರಲ್ಲಿ ಮಾಲ್ಗಳು ಇದ್ದಾವೆ ಎಲ್ಲಾವೆ. ನಮ್ಮ ಹತ್ರ ಏನಿಲ್ಲ.
ಏನ್ ಇಲ್ಲಿ ಬೋರ್ರಿ ಅಲ್ಲಿನ ನೇಚರ್ ಇರುತ್ತೆ ನೋಡೋಕೆ.
ಪೀಸ್ ಆಗಿ ನಾನೊಬ್ಬ ನೇಚರ್ ಲವರು ನನ ಅ.
ಎಂಜಾಯ್ಮೆಂಟ್ ಇರುತ್ತಲ್ಲ ನಮ್ಗೆ ಅಲ್ಲಿ.
ಏನ ಇರಲ್ಲ ಅಂದ್ರೆ ಫ್ರೆಂಡ್ಸ್ ಇದ್ದಾರೆ ಅಷ್ಟೆ. ಫ್ರೆಂಡ್ಸ್ ಇದ್ದಾಗ ಅಷ್ಟೇ ಇರುತ್ತೆ ಇಲ್ಲ ಅಂದ್ರೆ ಮ. ಮತ್ತೆ ಬೋರೆ.
ಹೋಗಲ್ವಾ ಎಲ್ಲಾದ್ರು ಬೆಂಗ್ಗಳೂರು ಅಲ್ಲಿ ತಿರ್ಗಾಡೋದಕ್ಕೆ.
ನಿನ್ನೆ ಸಾಯಂಕಾಲ ಇಸ್.
ಹ್ಮ ಇಷ್ಟ ಮಾಡ ಬ್ಬರ . ಬಂದಿದೀವಿ ನಾವು ಇಸ್ಕಾನ್ ಟೆಂಪಲ್ ಗೆ.
ಹೌದಾ ಹೇಗಿದೆ ಚೆನ್ನಾಗಿದ್ದಾನ. ಹಾ.
ಅಲ್ಲಿ ಹೋದ್ರೆ ಯಾವಾಗ ಹೋಗ್ಬೇಕು ಸ್ಯಾಟರ್ಡೇನ ಸಂಡೇನ ಹೋಗ್ಬೇಕಲ್ಲ.
ಹಾ ಸ್ಯಾಟರ್ಡೇ ಹೋಗ್ಬೇಕು.
ಹ್ಮ್ ಹ್ಮ್ ಸಾಟರ್ಡೆ ಹೋದ್ರೆ ಫುಲ್ ರಸ ಅಂತಷ್ಟ.
ಹಾ. ಮತ್ತೆ ನೀವು ಬಂದಾಗ ರೆಶ ಇತ್ತ.
ಹ ಅಲ್ಲ ನಾನು ಮ ಗುರುವಾರ ಹೋಗಿದ್ದೆ.
ಹೌದಾ.
ಹ್ಮ್.
ಹ್ಮ ಹೇಗಿದೆ ಟೆಂಪಲ್ ಆರ್ಟಿಟ. ವಿಚಾರದೆಲ್ಲ.
ಹ ಫುಲ್ಲು ಮಸ್ತ್ ಆಗಿದೆ.
ಚೆನ್ನಾಗಿದ್ದಾನ.
ಹ್ಮ್.
ಹ್ಮ್ ಹ್ಮ್.
ಮತ್ತೆ ಅಲ್ಲಿ ಬೆಂಗ್ಗಳೂರೆಲ್ಲ ನಿಮ್ಗೆ ಇದು ಗೊತ್ತ
ಏನು.
ಇಲ್ಲಿ ಬೆಂಗಳೂರಲ್ಲಿ ಇದು ಇದೆಲ್ಲ ಏನಂತಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಲ್.
ಹಾ ಗೊತ್ತು ಗೊತ್ತು ನೋಡಿದ್ದೀನಿ.
ಹ್ಮ್ ಅಲ್ಲಿ ಬಂದಿದ್ದೀವಿ ಮೊನ್ನೇನೆ.
ಹೌದಾ.
ಹ್ಮ್
ಏನ್ ಟ್ರಿಪ್ಪಿಗ್ ಬಂದಿದ್ರಾ.
ಇಲ್ಲ ಟ್ರಿಪ್ಪಿಗೆ ಟ್ರಿಪ್ಪಿಗೆ ಮಾಲಿಗ ಹೋಗ್ತಾರೆ.
ಇಲ್ಲ ಅಂದ್ರೆ ಟ್ರಿಪ್ಪಿಗ ಹೋಗುವಾಗ ಬಂದಿದ್ರಾ ಅಂತಾ ಕೇಳ್ದೆ.
ಇಲ್ಲ ಇಲ್ಲ. ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಹಂಗೆ ಅದು ಮಾಲ್ ಲಲ್ಲಿ ಸ್ವಲ್ಪ ಮಂದಿ ಅಲ್ಲ ಒಂದ ಕಾನ್ಸರ್ಟ್ ಇತ್ತು.
ಹಾ
ದ ಕಾನ್ಸರ್ಟ್ಗೆ ಇದಾಗಿ
ಹೌದಾ ಹ್ಮ್ ಹ್ಮ್. ಮತ್ತೆನ್ ಸಮಾಚಾರ. ಡೇಲಿ ಕ್ರಿಕೆಟ್ ವಾಲಿಬಾಲ್ ಅದೆಲ್ಲ ಆಡ್ತೇವಿ ಸಾಯಂಕಾಲ ಗ್ರೌಂಡ್ ಅಲ್ಲಿ.
ಹ್ಮ್ ಹ್ಮ್
ಅದಬಿಟ್ರೆ ಮತ್ತೇನಿಲ್ಲ.
ಹ್ಮ್ ಹ್ಮ್ ಮಾಡ್ಬೇಕು ಒಳ್ಳೇದ್ರಿ. ನಾವೇನ್ ಆಡೋದಿಲ್ಲ ಓನ್ಲಿ ಇಂಡೋರ್ ಇಂಡೋರ್ ಗೇಮ್.
ಇಂಡೋರ್ ಗೇಮಾ.
ಹ್ಮ್
ಯಾಕೆ ಔಟ್ಡೋರ್ ಗೇಮ್ ಆಡಲ್ವಾ.
ಏ ಇಲ್ಲ ಔಟ್ಡೋರ್ ಗೆಮೆನಸ್ಟ್
ಇಂಟ್ರೆಸ್ಟ್ ಇಲ್ವಾ.
ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ.
ಹಾ ಬರಲ್ವಾ ಆಡೋಕೆ.
ನಾನೇ ಹೋಗಲ್ಲ.
ಹೌದಾ. ಹೇಗಿದೆ ನಿಮ್ ಕೂರ್ಗ್ ಕುರ್ಗವಳಗ ಹಾ ಚೆಸ್ ಆಡ್ತೀನಿ.
ಆಡದಂತೆ ಆನ್ಲೈನ್ ನಲ್ಲಿ
ಹಾ
ಆನ್ಲೈನ್ ನಲ್ಲಿ ಆಡೋಣ ಅಂತೆ ಒಂದ್ಸಲ
ಹಾ ಆ ಡೋಣ ಆಡೋಣ.
ಚೆನ್ನಾಗ ಆಡ್ತೀನಿ ನಾನು ಚೆಸ್.
ಹಾ
ಚೆಸಲ್ಲಿ ಚೆನ್ನಾಗ್ ಆಡ್ತಿನಿ ನಾನು.
ಹೌದಾ ಆಡೋಣ ಒನ್ ಟೈಮ್ ನೋಡೋಣ.
ಹ್ಮ್ ಹ್ಮ್ ಮತ್ತೆ ನೀವು ಯಾವ್ದಾದ್ರು ಬ್ಯಾಟ್ ಆನ್ ಗ್ರೌಂಡ್ ಗೇಮ್ ಆಡ್ತೀರಾ. ಬ್ಯಾಟಲ್ ಗ್ರೌಂಡ್.
ಹಾ ಪಬ್ಜಿ ಆಡ್ತೇನೆ.
ಪಬ್ಜಿ.
ಹಾ
ಮೋಸ್ಟ್ಲಿದು ಪಬ್ಜಿ ಅಲ್ಲ ಬಿಜೆ ಮಲ್ಲ
ಹಾ ಬೀಜೆ ಆ ಆ ಪಬ್ಜಿ
ಪಬ್ಜಿ ಈಗ ಬ್ಯಾನ್ ಆಗಿದೆಲ್ಲ ಬಿಜಯ ಮಏನ
ಹಾ ನಮ್ಮ್ ಕಡೆ ಎಲ್ಲ ಇನ್ನು ಪಬ್ಜಿನೇ ಅಂತಾರೆ
ಹ್ಮ್ ಹ್ಮ್್ಮ
ಹ್ಮ್
ಮತ್ತೆ ಕಾಲೇಜ ಅಲ್ಲಿ ಕಾಲೇಜಲ್ಲಿ ಕಾಲೇಜಲ್ಲಿ ಮಾಡಿದ್ರೆ
ಕಾಲೇಜ್ ಇಲ್ಲೇ ಮಾಡಿದ್ದೀನಿ ದಯಾನಂದ್ ಯೂನಿವರ್ಸಿಟಿ
ಹ ದಯಾನಂದ ಯನಿವರ್ಸಿಟಿ ನ ನಮ ಹ್ಮ ಹ್ಮ್ ಹ್ಮ್
ನೋಡಿದ್ದೀರಾ
ನೋಡಿಲ್ಲ ಬಟ್ ಕೇಳಿದ್ದೇನಿ ಬಾಳ
ಹೌದಾ ನಿಮ್ದೇನು ಎಜುಕೇಶನ್
ನಮ್ದು ಈಗ ಅದಿಕಸನ್ನೆಲ್ಲ
ಹಾ ಏನ್ ಬಿಜನೆಸ್
ನೀವೇ ನಮ್ಗೆ ಮೂರ್ ನಾಲ್ಕು ಕ್ಯಾರೇಜ್ ಇದೆನ್ನೊಂದು ಮತ್ತೆ ಒಂದು ಇಲ್ಲಿ ನಮ್ ಕುೂರ್ಗ ಹತ್ರ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಬಾಳ ಇದು ಇರುತ್ತೆ
ಹಾ
ಯಾವುದೇ ಕಂಪನಿ ಆತರ ಇಲ್ಲ ಹಾ ನಾವು ನಿಮ್ಗೆ ಏನಾದರು ಟ್ರಾನ್ಸ್ಪೋರ್ಟ್ ಮಾಡತ್ತು ಅಂದ್ರೆ ನಾವು ಮಾಡ್ತೀವಿ
ಹೌದಾ
ಹ್ಮ್
ರೆಸೋರ್ಟ್ಗೆಸಟಲ್ವಾ ನಿಮ್ದ
ಏನಾದ್ೂ ರಸರ್ಟ್ ಅಲ್ವಾ ಬಟ್ ಹಳ್ಳೆ ಮನೆ ಟೈಪ್ ಇದೆ
ಹಾ ರೂಮ್ಸ್ ಅವೈಲಬಲ್ ಇರುತ್ತಾ ನಿಮ್ಮ ಹತ್ರ
ಅೇ ನಾಯಿ ಬಂದಿದೆ ನಾಯಿಗೆ ಬಿಸ್ಕಿಟ್ ಹಾಕ್ಬೇಕು ಹಾ ಇಲ್ಲಾಂದ್ರೆ ಒದರ್ತಾವೇ ನಾಯಿಗೊಳಗ
ಹೌದು
ಬಿಿಸ್ಕಿಟ್ ಎ ತರಕ ಪಡ್ತವೆ ನ ನೀ ಸೈಕಲ್ ಬನ್ನಾಯ
ಇಲ್ಲ ಇತ್ತು ಮೊದ್ಲೆೇ ಇತ್ತು ಇವಾಗಿಲ್ಲ
ಒಂದು್ ಪಾರ್ಲೆಜ ಬಿಸ್ಕಿಟ್ ಹಾಕ್ಬೇಕು ಸುಂಕ ಕುಡುತ್ತೆ ನಾಯಿ
ಪಾರ್ಲೆ ಹಾಕ್ತೀರಾ ಪೆಡಿಗಿರಿ ಹಾಕಲ್ವಾ
ಹ ಪಡಗಿರಿ ಯಾಕ ಸುಮ್ನೆ ಒಂದ್ ಐದ್ ರೂಪಾಯಿ ಕೊಡ್ರೆ ಪಾರ್ಲೇಜೆ ಬರುತ್ತೆ
ಹಾ
ವನ್ನತ ನಾಯಿ ನಮ್ಮ ನಾಯವಲ್ಲ ಅವಕೇ ಇದೇ
ಹೌದಾ
ಏನ್ ಕೊಟಿರ ತಿನ್ನುತ್ತೇ ನ
ಹ್ಮ್ ಹ್ಮ್
ಮತ್ತೆ
ಹ ಯಾವ ಊರ್ಗ್ ಬರ್ಬೇಕಂತ ಪ್ಲಾನ್ ಇತ್ತು ಹಾ
ಬೆಕ್ಕು ಅವೆಲ್ಲ ಸಾಕಿಲ್ವಾ
ಇಲ್ಲ ಇಲ್ಲ
ಸಾಕಬೇಕು ತಾನೆ ಒಂದು ಏನಾದ್ರು ಸುಮ್ನೆ ಇರುತ್ತೆ ಮನೆಲಿ
ಇತ್ತು ಮೊದ್ಲು ನಾಯಿ ಇತ್ತು ಇವಾಗ ತೀರೋಯ್ತು
ಹ್ಮ್
ಹಾ ಮತ್ತೆ ಇನ್ನು ಯಾವ್ದು ತಂದಿಲ್ಲ
ಹ್ಮ್ ಹ್ಮ್ ಹ್ಮ್ ಮತ್ತೆಲ್ಲ ಮನಲೆಲ್ಲಾ ಆರಾಮ
ಹಾ ಚೆನ್ನಾಗಿದಾರ ನಿಮ್ ಕಡೆ
ನಮ ಕಡೆನು
ಹ್ಮ್
ನಿಮ್ಮ್ ಕಡೆ ಫುಲ್ ಮಳೆನೆ ಅಲ್ಲ
ಹಾ ತುಂಬಾ ಮಳೆ ಬರ್ತಾಯೈತೆ
ಹ್ಮ
ಹ್ಮ್ ನಿಮ ಕಡೆ
ಬರ್ತನಂತೆ ಬೆಂಗಳೂರ್ಗ ಯಾವಾಗಾದರು ಬಂದ್ರೆ ನಿಮ್ಗೆ ಕಾಲ್ ಮಾಡ್ತನಂತೆ ಮೀಟ್ ಆಗೋಣ
ಬರ್ತೀರಾ
ಹ್ಮ್ ಬರ್ತೇನೆ ಅಂತೆ ಯಾವಾಗಾದ್ರೆ
ಹಾ ಹಾ
ಸ್ವಲ್ಪ ಕೆಲ್ಸ ಇರುತ್ತಲ್ಲ ನಂದು ಬಬಿಸಿನೆಸ್ದು ಕೆಲ್ಸದಾಗ ಬರ್ತೇನಂತೆ
ಹಾ ಹಾ ಬಂದಾಗ ಕಾಲ್ ಮಾಡಿ ಮೀಟ್ ಆಗೋಣ
ಓಕೆ ಓಕೆ
ಹಾ
ಹಾಸ್ಟಲ್ ಅಲ್ಲಿ ಇರೋದ ಇಲ್ಲ ಮನೇನ
ಮನೆ ಮನೆ ಹಾ ಸ್ವಂತ ಮನೆ ಇದೆ ಒಂದು ಒಂದು ಅಪಾರ್ಟ್ಮ ಮೆಂಟ್ ಇದೆ ಹ್ಮ್ ಅಂದ್ರೆ ಬಾಡಿಗೆ ಕೊಟ್ಟಿದ್ದೀವಿ
ಹ್ಮ್ ಹ್ಮ್
ಇಲ್ಲೇ ಇದೀವಿ
ಹ್ಮ್ ಹ್ಮ್ ಹ್ಮ್ ಈಗ ಏನ್ ಮಾಡ್ತಿದೇರಾ ಮತ್ತೆ
ಏನಿಲ್ಲ ಸುಮ್ನೆ ಇವಾಗ ಒಂದು ಜೀವನ ಒಂದು ಕತೆೆ ಎಂಬ ಪುಸ್ತಕ ಓದ್ತಾ ಇದೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಹಾ
ಮೋಟಿವೆಷನ್ ಮಾಡೋದು ಬುಕ್ ಏನು ಕೇಳಿಲ್ಲ ಬಟ್ ಅದು ಸ್ಟೋರಿ ಕೇಳಿದಿನಿ
ಹ ಆಥರ್ ಸತೀಶ್ ಕುಮಾರ್ ಅಂತ ಆಥರ್ ಇದಾರಲ್ವ ಫೇಮಸ್ ಆಥರ್
ಓಕೆಓಕೆ ನಮಗೇ ಸ್ವಲ್ ಕೆಲ್ಸದದೆ ನಿಮ್ಗೆ ಆಮೇಲೆ ಕಲ್ ಮಾಡ್ತೀವಿ
ಓಕೆ ಓಕೆ ಬಾಯ್ ಬಾಯ್